ಹೋ ಹ ಬ್ರೋ ಆರಾಮ
ಅ ನೀವು
ಹ್ಮ್ ಆರಾಮರು ಎಲ್ಲಿದ್ದರ ಏನು
ನಾ ಈ ಕಡೆ ಎದಕ್ ಬಂದನಪ್ಪ ಬೆಂಗಗಳೂರ್ಗೆ ಹ ನೀವಲ್ಲಿದ್ರ
ನಾವು ಇಲ್ಲೇ ಊರಲ್ಲಿದ್ದೀವು ಹೌದು ಇದೇ ಬ್ರರು ಇಲ್ಲಿ ಪೂರಾ ಹೇಳೇಳ್ಬಾರ್ದ ಒಳಗ ಹೋದ್ರೆ ಆ ಕಡೆ ಮೈ ಎಲ್ಲಾ ಸುಟ್ಟೋಗುತ್ತೆ ಆತರ ಇದೆ
ಹೌದಾ
ಹ್ಮ ಸಾಕ್ ಸಾಕಿದ್ದ ಬಿಸಿಲುಗೋಸ್ರ ಎಲ್ಲಿ ಎಲ್ಲಿ ಕೆಲ್ಸ ಮಾಡಕ್ಕ್ ಏನ್ ಮಾಡ್ಬೇಕು ಬದುಕ್ಬೇಕಲ್ಲ ಏನ್ ಒಟ್ಟೆಪಾಡಗ ಾಲ ಬಿ ಏನ್ ಹೇಳ್ತಾರ ಗ ಮ ತ್ತನ ಮತ್ ಹಂಗೆ ನಮ್ಗೆ ನಮ್ಗನ್ ಜಾಬ್ ಇದೆನಾ ಏನ ಯಾರನ್ ದುಡ್ಡು ತಂದ ಆಗ್ತಿದಾರ ಬೇರೆ ಕಡೆಯಿಂದ ಏನ್ ಮಾಡಕ ಆಗಲ್ಲ ನಮ್ಮನ್ ನಾವೇ ದುಡು ಬೇಕ ನಮ್ಮ ನಾವ ತಿನ್ಬೇಕು ಒಂದ ದಿವಸ ಬಿುಟ್ಟಿವ ಅಂದ್ರೆ ಮತ್ತೆ ಏನಿಲ್ಲ ಮ ಒಂದ್ ದಿವ್ಸ ಊಟ ಉಪಾಸ ಸರ್ಬೇಕಾಗುತ್ತೆ
ಅಲ್ಲ ಮತ್ ನಾನನ್ ಹೇಳಿ ಅಲ್ಲಿಾದ್ರೂ ಕೆಲ್ಸ ನೋಡ್ಬೇಕೊತ್ತ ಬರಕ ಇಂಟ್ರೆಸ್ಟ್ ಆಯ್ತಾ
ಬರಕೇನ್ ಇಂಟ್ರೆಸ್ಟ್ ಇ ಬಿಡು ಮತ್ತೆ ಇಲ್ಲಿ ಅಪ್ಪ ಅಮ್ಮವರು ಅವ್ರಗ ಒಬ್ಬರ ಆಕ್ತಾರಲ್ಲ ಅದಕ್ಕೆ
ಹ್ಮ ಹ್ಮ್
ಅದಕ್ಕೋಸ್ಕರ ಇಲ್ಲ ನಾ ಎಲ್ಲಾದ್ೂ ಬೇರೆ ಕಡೆ ಹೋಗ್ಬೇಕ ಅ ಮಾಡಿದ್ದೆ ನಾನು ಅದೇ ಪ್ಲಾನ್ ಇತ್ತು
ಹೌದಾ
ಹ
ಇಲ್ಲವತ್ತ ಇಂಟ್ರೆಸ್ಟ್ ಇದ್ದ ಇಲ್ಲ ಎಲ್ಲರೂ ವೇಕೆನ್ಸಿ ಖಾಲಿ ಅ್ರೆ ನಾನು
ಹ ಇದ್ರೆ ನೋಡಿ ಮತ್ತೆ ಟ್ಟ ಬರ್ತೀವಿ ಮತ್ ಕೇಳ್ತಿನ ಮನೇೆಯಲ್ಲಿ ಫೋರ್ಸ್ ಮಾಡ್ತೇನಿ
ಹ್ಮ್ ಮತ್ತ ಅಲ್ಲ ಶ್ಯಲ್ರಿ ಯಾವ ರೇಂಜ್ ಇ ಬಕ್ ನಮಗೆ
ಸ್ಯಾಲ್ರಿ ಯಾವ್ದದಿದ್ರೆ ನಾವು ಒಟ್ಟ ಒಟ್ಟೆ ಇ ಪಾಡಗಿದ್ರರು ಸಾಕು ನಮಗಏನ
ಏ್ಂಗಂದ್ರೆ ಹೆಂಗಪ್ಪಾ ಇವಾಗ ನೀನು ಊರ್ ಬಿಡು ದುಡಾಕ್ ಬಂದರ್ತತಿಾ ಸ್ಯಲ್ರಿ
ಹ್ಮಬಳ ಅ ಲಾಸ್ಟ್ನ ಮನೆ ಒಂದು ತಿಂಗ್ಗಳಕ್ ಒಂದ ಸಾರ ಹಾಕಿದ್ರೆ ಸಾಕು ಅಲ್ಲ ಒಂದು ಏನ ಊಟ ಗೀಟ ಮಾಡಕ ಮತ್ತೆ ರೂಮ್ ಬಾಡಿ ಕಟ್ಟಾಕಿದ್ರೆ ಅಷ್ಟಿದ್ರ ಸಾಕು ಜಾಸ್ತಾನಾತ ಮಾಡೋಲ್ಲ ಷ್ಟ ಸಠ ನೌ
ಹಂಗಂದ್ರೆ ಹೆಂಗೆ ಗುರು ಎಲ್ಲಾ ಊಟ ಮಾಡಕ್ ಸಾಕಂದ್ರೆ ಮನೆಾಗ ಏನ್ ಆಗ್ತವಿ ಹೇಳು
ಸಾವಿ ಕೊಡ ಅಷ್ಟು ಮತ್ತೆ ಆ ಕಡೆ ಊಟ ಗಿಟ ಎಲ್ಲ ಕರ್ಸ ನೋಡ್ಕಕ ಅಂದಷ್ಟಿ ಅಂದಾಜ ಒಂದು ಇಪ್ಪತ್ತ ಇಪ್ಪತ್ತೈದು ಸಾವಿರ ತಕ್ಕ ಇದ್ರೆ ಸಾಕುಂತ
ಹೌದಾ
ಹ
ಅಂದ ನೋಡಣ್ ನೀವು ಈ ತರ ಅಂತರ ಅಂದ್ರೆ ಹುಡುಕ್ತೇನಿ ನಾನ ಇಲ್ಲಿ
ನೋಡಿ ಹುಡುಕಿ
ಮತ್ತೆ ನಿಮ್ ಅಲ್ಲ ನಿಮ್ಗೆ ಯಾವ ತರ ಜಾಬ್ ಬೇಕ್ ಹೇಳ್
ಮಬ್ರೊ ಇವಾಗ ದುಡಿಬೇಕಂದ್ರೆ ಇದೇ ಜಾಬ್ ಅಂತ ಹೇಳ್ಬೇಕಂತ ಏನಿಲ್ಲ ನಮ್ಗ
ಹ್ಮ್
ಮಟ್ಟ ಬೆಳಗಿನ ಸಾಯಂಕಾಲವರ್ಗ್ ಇದ್ ದುಡಿಬೇಕಾದ ಚಲೋ ಅಮೌಂಟ್ ಬರಬೋಕ ಅಷ್ಟೆ ದೊಡ್ ಹಾ ಹ
ಹ್ಮ್ ಹ್ಮ್ ನೋಡ್ ಅನ್ತಂದ್ರೆ ಇಲ್ಲಿ ಇದ್ರಲ್ಲಿ ಯಾವ್ದಪ್ಪ ಹ ಅಮೆಝನ್ ಅಂತ್ ಗೊತ್ತಾನೆ ಅಮೆಝನ್ಲ್ಲಿ ಎನ್ ನೀವ್ ಇಲ್ಲೆಲ್ಲಾ ಜನ ಯಾವ್ ತರ ಆಗ್ಬಿಟ್ಟತ್ತ ಅಂದ್ರ ಬೆಂಗಳೂರಲ್ಲಿ ಮನೇಲ್ಲ ಕುೂತ್ಕೊಂಡು ಎಲ್ಲಾ ಆರ್ಡರ್ ಮಾಡ್ತ ಮನೆಗ್ ಹೊಯ್ಬಿಟ್ಟು ಕೊಡ್ಬೇಕ್ ನಾವು
ಹೌದಾ ಡೆಲಿವರಿ
ನಮ ನಮ್ ಕಡೆ ನಮ್ದು ಸ್ಟೋರ್ ಅಲ್ಲಿ ನಾನು ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದೇನಿ
ಹೌದಾ
ಹ್ಮ್ ಒಂದು ಸ್ಟೋರ್ ಫುಲ್ ನನ್ ಹ್ಯಾಂಡ್ ಅವರ್ಲ್ಲಿ ಇರುತ್ತೆ ಅಲ್ಲಿ ಪಿಕ್ಕರ್ ಕೆಲ್ಸಗಾರ್ ಐತ್ ಬರ್ತೀರಾ
ಹ ಆಯ್ತು ಓಕೆ ನೀವ್ ಹೆಂಗಂತ್ರ ಹಂಗೆ ನಿಮ್ ಕೈ ಕೆಲಸ ಮಾಡ್ತೀವಿ ಮತ್ತೇನು
ಹೌದಾ ಹ್ಮ್ ಅದೇ ನೋಡ್ತೇನಿ ಬರಕ್ತಿರ್ತವ್ರೀ
ಹೌದಾ ಯಾವಾಗಿನ್ ಬರ್ಬೇಕು?
ಇಲ್ಲ ಮನೇಲಿ ಮೊದ್ಲು ಕೇಳಿ ನೀವು ಮನೇಲಿ ಏನಾದ್ರು ಒಪ್ಪಿಗೆ ಕೊಟ್ರೆ ಬನ್ನಿ ಅದ್ರಲ್ಲ್ ಏನಿಲ್ಲ ಪ್ರಾಬ್ಲಮ್
ಹಂಗ್ ಎನ್ ಒಪಿಸ್ತಿನ್ತವ್ ಹ ಒಂದ್ ಹೇಳ್ತಿನಿ ಈತರ ಒಂದು ಕಂಪ್ನಿಲ್ಲಿ ಜಾಬ್ ಸಿಕ್ಕಿದೆ ಫೋನ್ ಮಾಡಿದಾರ ನಮ್ ದೋಸ್ತಾನ ಅಲ್ಲೇ ಇದ್ದಾನೆ ವೆೇಕೆನ್ಸಿ ಖಾಲಿ ಇದೆ ಅಂತ ಎಷ್ಟು ಕೊಡ್ತಿದಿದ್ದಾರೆ ಹೋಗ್ತೇನೆ ಹ ಅಂತ ಹೇಳ್ತೀನಿ ಅವ್ರ ನಾವ್ಕ ಇದ್ ಈ ತರ ಇತ್ತ ಅಂದ್ರೆ ಹೋಗಂತಾರ ಮತ್ತೆ ಬೇರೆ ಈ ತರವಲ್ಲ್ಂಗ್ದ ಹೆಂಗ ದುಡ್ತಿವಲ್ಲ ಅಲ್ಲಿ ಇಲ್ಲಿ ಆ ತರ ತ ದುಡಿಯ ಕುಕೋಬೇಡ ಇಲ್ಲೇ ಬೇಕಿದ್ರೆ ಇಲ್ಲೇ ತಿಂದು ಊಟ ಗಿಟ ಮಾಡಿ ಇಲ್ಲೇ ಇರ ಪಾಸು ಮಲೆಲ್ಲಿ ಒಬ್ನೇ ಹೊರಗಂದು ಊಟ ತಿಂದು ಇರದೆಲ್ಲ ಆರೋಗ್ಯ ಅದ ಕೆಡಸಂತಿಯಾ
ಹೌದೌದು ಅವ್ರು ಹೇಳುದು ನಿಜ
ಹ್ಮ್ ಅದು ಸಲಗೆ ಸುಮ್ಮನೆ ದಿನ ಇಷ್ಟ್ದಿನ
ಅದೇ ಇಲ್ಲ ನಂದೇನ್ ಅಭಿಪ್ರಾಯ ಅಂದ್ರೆ ನೀವು ಇವಾಗ ಸುಮ್ನೆ ಊರಲ್ಲಿದ್ದು ತಂದೆ ತಾಯಿಗೆ ಬಾರ ಆಗಕಿನ ಮೊದ್ಲು ನೀವೇ ಆರಾಮಾಗಿರ್ಬದಲ್ಲ ಅಂತ
ಅದೇ ಪ್ಲಾನ್ ನಂದು ಅದೇ ಅಪ್ಪ ಅಮ್ಮ ನೋಡಿದ್ರೆ ಬೇಡ ಒಬ್ಬನೇ ಇದ ಇಲ್ಲಿ ಹೋಗತಿ ಹಂಗ ಅಂತ ಹೇಳ್ತಿದ್ರು ಒಂದ್ಸತಿ ಕೇಳಿದ್ರೆ ಈ ತರ ದುಡಿಯೋದು ನಾನ ಕ ಣ್ಣಾರ್ ನೋಡಿದ್ರ ಮತ್ತ ನಾನೇ ಇಲ್ಲಿ ಇರಬಾರ್ದು ದುಡೀಬೇಕು ನಾನೇ ಹುಗ ಸಾಕ್ಬೇಕಲ್ಲ ಹಂಗಂತೇಳಿ ನನಗದೇ ಅದೊಂದು ಯ ಆಲೋಚನೆ
ಹ್ಮ್
ಹ್ಮ್ ಅವ್ರು ಹೇಳದ ಅವ್ರು ಹೇಳದ ರೀತಿ ನೋಡಿದ್ರೆ ಈತ ಈ ಎಲ್ಲಾ ಇವಾಗಿನ ಜನ್ರೇಷನ್ ಅ ಎಲ್ಲಿ ಹುಡುರು ಹಾಳಾಗಕ್ತಾರಪ್ಪಾ ಹಂಗ ಅಂತ ಹೇಳಿ ಎಲ್ಲಿ ಹೊರ ಕಳಸ್ತಿರತಿ ಎಲ್ದ ಅಷ್ಹುಡಗುರ್ ಜೊತೆ ಎಲ್ಲಿ ಕಟ್ಟಿ ಇದಾಗತಾರೋ ಹೆಂಗಂತ
ಅದ ನಿಜ ಯಾಕಂದ್ರ ಈಗ ಊರಲ್ಲಿ ನೀನ್ ಉದ್ಧಾರ ಆಗ್ತಿ ಅಂದ್ರ ಯಾರು ಉದ್ಧಾರ ಮಾಡ್ಸ
ಹ ಓ ಈ ಹಾಳು ಮಾಡೋರು ಹಾಳು ಮಾಡೋರು ನಾಲ್ಕ ಜನ ಇದ್ದೇ ಇರ್ತ ಸರಾ
ಹಾ ಕಾಲಿಡ ಜಗ್ಬಜನನ ಇವಾಗ ನೀನು ಮೇಲಕ್ಕ ಹೇರ್ತಿದಯ ಅಂದ್ರೆ
ಹ್ಮ್ ಹೌದು ಆತರ ಇದೆ ನಮ್ಮಮ್ಮೂ ಅಂದ್ರರು ಬಾಳ ಆಗಿಬ ಬಿಟ್ಟಿದಿದ್ದಾರೆ ಆತರ ಅದಕ್ಕೆ ನಮ್ಮ ಅಪ್ಪ ಅಮ್ಮರು ಅದಕ್ಕೋಸ್ಕರ ಯಾರು ಎಲ್ಲಿ ಕಳಸ್ತಿಲ್ಲ ಇಲ್ಲೇ ಮನೇಲಿ ಊಟ ಮಾಡು ಇಲ್ಲೇ ಇರ್ಬೇಕ್ರೆ ನಾವ ದುಡದ ಹಾಕ್ತಿವಿ ನೀ ನ್ ದುಡಿಯಕಕ್ ಹೋಗಬೇಡ ಹಂಗ ಅಂತ ಹೇಳ್ತಿದಿದ್ದಾರೆ
ಹ್ಮ ನನ್ಗು ನನ್ಗೆ ಚಿಕ್ಕವಂದ ಇರುವಾಗ ನಮ್ಮ ಮನೇಲಿ ಒಂದಂದು ಕತೆ ಹತ ಇದ್ರು ಇವಾಗ ಎಲ್ಲ ಗ ಹೇಳಿ ಗೊತ್ತ ತಾನೆ ನೀವು ಹೇಳಿ
ಹ ಗೊತ್ತು
ಹ ಎಲ್ಲಾ ದೇಶದ ಏಳಿಗಳು ಒಂದು ಕಾಂಪಿಟೇಷನ್ ಅಂತ ಹೇಳ್ಬಿಟ್ಟು ತಗೊಂಡೋಗಿದಾರಂತೆ ಎಲ್ಲಾ ಕಂಟ್ರಿದ
ಹಾ ಹಾ
ಅಲ್ಲೆಲ್ಲ ಕಂಟ್ರಿ ಹೇಳಿಗಳನ್ನ ಸಪ್ರೇಟ್ ಸಪ್ರೇಟ್ ಆಗಿ ಇವಾಗ ನಮ್ಮ ದೇಶದು ಸಪರೇಟ್ ಬೇರೆ ದೇಶದ ಸಪ್ರೇಟ್ ಆಗ ಒಂದು ಬಟ್ಟಿ ಹಾಕಿಡಿದ್ರಂತೆ
ಹಾ
ಎಲ್ಲಾ ದಹ ಕೆಲೊಂದ ದೇಶದಏಡಿ ಏನ್ ಮಾಡ್ತ್ ಅಂದ್ರ ಒ್ ಿಡಿ ಮೇಲೆಕ್ಕೆ ಕತ್ತತೈತೆ ಅಂದ್ರ ಅದಕ್ ಸೋರ್ಟ್ ಕೊಡ್ತಿದ್ವಂತೆ ಅಂದ್ರೆ ಕೆಳಗಡೆ ನಿಂತತ್ಕೊಂಡು ಅದಕ್ ಮೇಲೆಕ್ಕೆ ಕತ್ತಿದ್ವಂತೆ ನಮ ದೇಶದ ಹಗಳು ಏನ್ ಮಾಡ್ತದ ಅಂದ್ರೆ ಒಂದ್ ಏ ಮೇಲತ್ತ ಅಂದ್ರೆ ದ್ರ ಕಾಲಿಡದ ಜಗ್ಗಿ ಕೆಳಗಡೆ ಹಾಕದಂತೆ ಅಲ್ಲ ನಮ ದೇಶದ ಪ್ರಾಣಿಗಳೇ ಆತರ ಮಾಡ್ತ ಸ ಮಾತ್ ಬರ್ದೇ ಇರೋ ಪ್ರಾಣಗಳಿಗೆ ನಾವೆಲ್ಲ ಮಾತಾ ಬಂದು ಬುದ್ಧಿಜೀವಿಗಳಾಗಿ ನಾವೇ ಈ ತರ ಮಾಡ
ಹ್ಮ್ ಮೂಕ ಮೂಕ ಪ್ರಾಣಿಗಳು ಇ ತರ ಅಂದ್ರೆ ಇನ್ನು ಹ್ಮ ಮಾತಾಡೋರ್ ಜನಗಳು ಹೆಂಗಿರ್ಬೋದು ಇನ್ನು
ಹಾ ಅಲ್ಲ ಏಡಿಗಗಳ ಕಾಲಿಡ ಜಗ್ ಹಗುವಾಗ
ಹ ಬಾಳ ಎಲ್ಲ ಬಾಳ ನಡೆದಿದ್ರ ಎಲ್ಲಾ ಸ್ಕೀಮು ಎಲ್ಲ ಹೇಳ್ಬಾರಡ್ರ ಅಲ್ಲ ಎಲ್ಲಿ ಹೋಗಬಾರ್ದ ಬರೇ ಊಟ ಮಾಡಿ ಯಾರ ಮಾತ್ ಯ ಬಗ್ಲಾಗಿನ ಹುಡುಗರು ಬಗ್ಲಾಗಿನ ಮನೆಯವರು ಕೂಡ ಜಗಳ ಆಡಕತ್ತಾರ ಅಂದ್ರರು ಕೂಡ ಅಲ್ಲಿ ಹೋಗ ಸತ್ತಾರಂದ ಕೂ ಹೋಗಬಡ್ದ ಆತರ ಯದ
ಹ್ಮ್ ಹಂಗೆ ಅನ್ಸತಪಾ ಇವಾಗ ಒಂದ್ಸರ್ತಿ ಮನ್ಸ್ ಕಲ್ ಅನ್ಸ್ತಂದ್ರೆ
ಮಾತಾಡಕ್ ಹ್ಮ್ ಇವಾಗ ಸಡನ್ ಆಗಿ ಏನನ್ ಆಯ್ತು ಅಂತಂದ್ರೆ ನಾವು ಮಾತಡ್ಸೀ ಅಂದ್ರೆ ಆಯ್ತು ಇವನ್ ಏನೋ ಮಾಡಸಣ ಏೋ ಮಾಡಸಿ ಬಂದ ನ್ ಮನೇಲಿ ಕಟ್ಟ ಟ್ಟಿದಾನ ಹಂಗು ಹಂಗ ಏನೋ ಅಂತ ಹೇಳಿಬಿಡ್ತ ತ್ತರ
ಇವಾಗ ಅಂತ ಅದು ಹೆವಿ ಜಾಸ್ತಿ ಆಗಿತ್ತು
ಹ್ಮ್ ಬಾಳ ಅಂದ್ರೆ ಬಾದ ನಾವು ಮನೆಯಲ್ಲಿ ಬಿಟ್ಟು ನಾವು ಎಲ್ಲಿ ಹೋಗೋದಿಲ್ಲ ಯಾರು ಮನೆಗೂ ಹೋಗೋದಿಲ್ಲ ನಾವು ಅಷ್ಟಕ್ಕಷ್ಟೇ ಅವರಾಗ ಮಾತಾಡಿದ್ರಷ್ಟೇ ನಾವು ಮಾತಾಡೋದಿಲ್ಲ ಅಂದರೆ ಇಲ್ಲ
ಹಾ ಮೊನ್ನೆ ನಮ್ಮ್ ಊರಲ್ಲಿ ರೀಸೆಂಟ್ ಆಗಿ ಒಬ್ರು ನೀನಕಂದ ಸತ್ರು
ಹ ಹಾ ಹಾ
ಅವ್ರ ಅವ್ರ ಅಷ್ಟಾಗ ಅವ್ರ ತೀರ್ಗ ಡೆತ್ ಆಗ ಅವ್ರೆ
ಹೌದು
ಕೆಲವೊಂದ್ ಜನ ಏನ್ ಮಾತಾಡ್ತಾರ ಅಂದ್ರೆ ಇವ್ನ್ ಕೆಲವೊಂದು ಜನ ಏನ್ ಮಾತಾಡತಾರೆ ಅಂತ್ರೆ ಎ ಮೊನ್ನೆ ರೀಸೆಂಟ್ಗ ಪಕ್ಕದ ಮನರ ಹತ್ರ ಜಗಳ ಗಲಾಟೆ ಮಾಡ್ಕೊೊಂಡಿದ್ದ ಹಂಗಾಗಿ ಅವ ಅವ್ರೇ ಏನೋ ಮಾಡ್ಸವ್ರೆ ಮಾಟ ಮಂತ್ರ ಮಾಡ್ಸವ್ರೆ ಕೋಳ್ಳೆಗಾಲ ಅಲ್ಲಿ ಇಲ್ಲಿ ಸುಮ್ಮನೆ ಏನೇನೋತ್ತ
ಏನ್ ಜನಪ್ಪ ಎಲ್ಲಾ ಇರ್ಲಾರ್ದಲ್ಲಾ ಅವ್ರಗ್ ಗೊತ್ತೇ ಇಲ್ಲ ಏನಿಲ್ಲ ಪಾಪಾ ಅವರು ಅವರು ಆಕಿನ್ ಪ್ರಾಬ್ಲಮ್ ಏನು ಇರುತಕಿ ಏನೋ ಹೋಗಿದ್ದಾಳೆ ನಾನು ಆರಾಮ ಆರೋಗ್ಯ ಸರಿ ಲ್ಲ ಆ ತರ ಹೋಗಿದ್ದಾಳೆ ಎಲ್ಲ ಏನ್ ಯಾರೋ ಪ್ರಾಬ್ಲಮ್ ಇತ್ತ ಅಂದ್ರೆ ಸ್ಿಂದ ಹೋಗಿದ್ದಾಳೆ
ಇವಾಗ ನಾವು ಕರೆಕ್ಟ್ ಆಗಿದ್ರೆ ಇವಾಗ ಇಲ್ ನೋಡಿ ನಾನ್ ಕರೆಕ್ಟ್ ಆಗಿದ ಬೇರವ ಬಗ್ಗೆದಡಬೇಕು ಮೊದಲು ನಾನೆ ಕರೆಕ್ಟ್ ಆಗಿಲ್ಲ ಅಂದ್ರೆ ಬೇರವ್ರ ಬಗ್ಗೆ ಮಾತಾಡಬಾರ್ದು ಅದು ನನ್ನ ಅಭಿಪ್ರಾಯ
ನಾವೇ ಕರೆಕ್ಟ್ ಆಗಿಲ್ಲ ಅಂದ್ಮೇಲೆ್ ನಾವು ಎಲ್ಲಾ ಕರೆಕ್ಟ್ ಆಗ್ಬಿಡ್ವಿ ಪ್ರಣಾವಲ್ಲ
ಹ್ಮ
ನಾವು ಕರೆಕ್ಟ್ ಇದ್ಮೇಲೆ ಮತ್ತೆ ಬೇರೆಯವ್ರಿಗೆ ಬೇರವ್ರ ಜಗೆ ಹಾವದಪ್ಪ ಈ ಥರ ಯಾರೋ ಆ ಥರ ಮಾಡುವ ಹಂಗಂತೇಳ್ಬೋದು
ಹೌದು
ಹ್ಮ ನಾವೇ ಕರೆಕ್ಟ್ ಆಗಿಲ್ಲ ಅಮೇಲೆ ಅವ್ರಗ ಹೇಳಿ ನಾವೇ ನಮಗೇನು ಪ್ರಯೋಜನ
ಅದೇ ಹೇಳ್ತೇನಲ್ಲಾ ಇವಾಗ ಬೇರೆಯವ್ರ ಬಗ್ಗೆ ಏನಕ್ ಮಾತಾಡದಪ್ಪಾ ನಮ್ದು ಕರೆಕ್ಟ್ ಆಗೈತ ನೋಡ್ಕೋಬೇಕ ಅಷ್ಟೆ
ಏನು ಮಾತಾಡಕ್ ಹೋಬಾರ್ದು ಹ ಅಡಿ ಎಲ್ಲ ಸ್ವಲ್ಪತ
ಮತ್ತೆ ಏನ್ರಿ ಸಮಾಚಾರ ಊಟ ಎಲ್ಲ ಆಯ್ತು
ಎ ನಮ್ದಾಯ್ತು ನಿಮ್ದಾಯ್ತಾ
ಹ ತಪ್
ಹ ಕೇಳಿ ಅಲ್ಲಿ ಮತ್ತೆ ಮತ್ತ ಖಾಲಿತ್ತಂದ್ರೆ ಯಾವಾಗ ಬಾ ಅಂತೀರ ನಾವು ಮತ್ತು ಟ್ರೈನಿಗೆ ಬರ್ತೀನಿ ಮತ್ತ
ಟ್ರೈನಿಂಗ್ ಏನಿಲ್ಲ ಅಲ್ಲಿ ಬಂದ ತಕ್ಷಣ ನಿಮ್ಗೆ ನಿಮ ಕೈಲ ಒಂದು ಡಿವೈಸ್ ಕೊಡ್ತೀವಿ ನಾವು
ಹಾ ಹಾ
ಡಿವೈಸ್ಂದ್ರೆ ಅದು ಮೊಬೈಲ್
ಮೊಬೈಲ್ ಅಂದರೆ ಸ್ಕ್ಯಾನ್ ಅಂದರೆ ಸ್ಕ್ಯಾನಿಂಗ ನಾವ್ ಸ್ಕ್ಯಾನ್ ಮಾಡಿ ಓ ಇದು ಪಾರ್ಸಲ್ ಮಾಡೋದ
ಹ ಅಂದ್ರೆ ಎಲ್ಲಾ ವಸ್ತುಗಳ ಇರ್ತಾವ ನಮ್ ಸ್ಟೋರ್ ಅಲ್ಲಿ ಅದು ಡಿಮ್ ಡಿವೈಸ್ಗೆ ಬಿಡುತ್ತೆ ಅದು ಕೋಡ್ ಇರುತ್ತೆ ಇವಾಗ ಒಂದ ಐಟಮ್ ಒಂದು ದು ಜಾಗದಗ್ ಇಟ್ಟಿದ್ವ ಅಂದ್ರೆ ಆ ಜಾಗದು ಕೋಡ್ ಇರುತ್ತ ಆ ಕೋಡ್ ನೀವು ಒಂದ ವಾರ ನೋಡ್ಕೊಂಡ್ ಬಿಟ್ಟಿ ಇದೇ ಕೋಡ್ ಇಲ್ ಬರುತ್ತ ಅಂತ ನಿಮಗೂ ಗೊತ್ತಾಗತ್ತೆ ಆ ಕೋಡ್ ನೋಡ್ಕೊಂಡು ಓಡಾಡ್ಬೇಕು ಓಡಾಡಿ ಓಡಾಡಿ ಎಲ್ಲ ಪ್ಯಾಕ್ ಮಾಡಿ ಪ್ಯಾಕ್ ಮಾಡಿ ಒಂದ್ ಕವರ್ಲ್ಲಿ ಹಾಕಿ ಬೀನಲ್ಲಿ ಇಟ್ಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ರೆ ಅಲ್ಲಿರೋ ಡೆಲಿವರಿ ಬಾಯ್ ಬಂದ್ಬಿಟ್ಟ ಅದು ತೊಗೊಂಡ್ ಹೋಗ್ತಾನ್
ಹ ಅದೇ ಗೊತ್ತತ ಇದು ನಮ್ ದೋಸ್ತರು ಯಾರು ಹೇಳರು ಅದೇ ಅದೇ ಕಂಪ್ನಿ ಈ ತರ ಕಂಪ್ನಿದಾಗ ಅವರು ಕೆಲ್ಸ ಮಾಡ್ತ ಗತ್ತಿದ್ರು ಈ ತರ ಕೋಡ್ ಇರ್ತಪ್ಪಾ ಆ ಕೋಡಗೆ ಜಲ್ದಿ ಗೊತ್ತಾಗಲ್ಲ ಒಂದ್ ವಾರ ಲೇಟ್ ಆಗುತ್ತೆ ಟೈಮ್ ತಗೊಳ್ಳುತ್ತೆ ಈ ತರ ಸ್ಕಾನಿಂಗ್ ಮಾಡಿ ಡೆಲಿವರಿದ ಬ್ಯ್ನಾಗ ಹಾಕಿ ಇಟ್ಟ್ರ ಅವರು ತಾನೇ ತೊಗೊಂಡು ಹೋಗ್ತಾರೆ ಹಂಗ್ ಅಂತ ಹೇಳ್ತಿದ್ರು
ಹ್ಮ್ ಅದೇ ಅದೇನ ನಮಗ್ ಈಸಿ ಆಯ್ತ್ ಬಿಡು
ಹ ಕೋಡಿಯಂದು ಜ ಒಂದು ಅಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ ಆಮೇಲೆ ತಾನೇ ಗೊತ್ತಾಗುತ್ತೆ
ಆರಾಮ ಗೊತ್ತಾಗೊತ್ತ
ಹ್ಮ
ಸರಿ ನಾನ್ ನಿಮ ಮತ್ತೆ ಮಾಡ್ತೇನ್ ಬಿಡಿ ನಾನು ಇವಾಗ ವರ್ಕ್ ವರ್ ಿದನೆ
ಹೌದಾ ಸರಿ ತಗ ಫ್ರೀದಾಗ ಮಾಡ್ತಿರ್ರಂಗೆ
ಸರಿ ಸರಿ